ಹಾ ಹೇ ಯಾರು
ಗೊತ್ತಾಗ್ಲಿಲ್ಲ.
ಗಿಲ್ಲ ನಿಮ್ಮ ಹೆಸರು
ಚಿದಾನಂದಂತ ನಿಮ್ಮ ಹೆಸರು
ನಮ್ಮ ಹೆಸರು
ಹ್ಮ್ ಏನ್ ಕೆಲಸ ಮಾಡ್ತರೀ.
ಏನಿಲ್ಲ ಆರಾಮಗಾಗಿದೆ ಜೀವನ.
ಮತ್ತೆ ಎಷ್ಟನೆ ಕ್ಲಾಸ್ ಏನ್ ಸ್ಕೂಲ್ ಓತಿದೀರಾ ಏನ್
ಸೆಕೆಂಡ್ ಡಿಗ್ರಿ.
ಹಾ ಹಾ ಹಾ ಏನ್ ಮಾಡಿದ್ರಿ.
ನಾವ ನಾವು
ನಾವು ಇದು ಮಾಡಿದ್ದೀವಿ ಬಿ ಎಡ್
ಬಿ ಎಡ್ ಅಲ್ಲವ ಡಿ ಎಡ್ ಡಿ ಎಡ್
ಡಿ ಎಡ್, ಡಿ ಎಡ್
ಹಾ ಹಾ ಯಾವ ಕಾಲೇಜು ಯಾವ ಕಾಲೇಜು.
ನಮ್ದಾ ನಾಗರ ಬೆೆಟ್ಟ.
ಅವು ಅಷ್ಟು ದೂರ ಹೋಗಿದೇರ.
ಹು.
ಹ್ಮ್ ಹ್ಮ್ ನಿಮ್ಮ ನಿಮ್ಮ್ ತಂದೆ ಏನ್ ಮಾಡ್ತಾರೆ.
ನಮ್ಮ ತಂದೆ ಬೆಂಗಳೂರು ಬಿಸ್ನೆಸ್ ಮ್ಯಾನ್.
ಏನ್ ಬಿಸ್
ಅಲ್ಲ ಬಿಸ್ನಸ್ ಅಲ್ಲ ಪೊಲೀಸ್.
ಹಾ ನೌಕರ ಇದೆ ಅಂತ ಹೇಳಬೇಕು.
ಹ್ಮ್ ಮ್ಯಾಚ್ ಗೀಸ್ ನೋಡ
ಕ್ರಿಕೆಟ್ ಮ್ಯಾಚ್ ನೋಡ್ತೀರಿ ಮುಗಿದುಹೊಗೈತೆ
ಹ್ಮ್ ನೀವ್ ಯಾವ ಟೀಮ್ ಇಷ್ಟ.
ನಮ್ ಟೀಮು ಅದು ಇದು ಅಂತ ಹೇಳಲ್ಲ.
ಹ್ಮ್ ಹ್ಮ್ ನಮ್ದು ಆರ್ ಸಿ ಬಿ ಪಾ
ಹ ಹೌದಾ
ಹ್ಮ್ ಪ್ಲೇಯರ್ ಯಾವ್ದ ಇಷ್ಟ
ನಮ್ಮ್ ಪ್ಲೇಯರ್ ಧೋನಿ.
ಹ್ಮ್ ಹ್ಮ್ ಹ್ಮ್ ನೀವು ಧೋನಿನ್ ಅಂದ್ರೆ ವಜ್ಜೀಪ.
ಹೌದಾ ಐ ಪಿ ಎಲ್ ಐ ಪಿ ಎಲ್ ನೋಡ್ತೀರಾ ಜಾಸ್ತಿ ನೀವು.
ಅಷ್ಟುಕ್ಕೇ ಅ ಷ್ಟೇ ಅವಾಗೊಮ್ಮಿ ಇವಗೊಮ್ಮೆ ನೋಡ್ತಿವಿ ಈಗ ಇಲ್ಲ ಹ್ಮ್ ಕೆಲ್ಸ ಈ ಈ ಕೆಲ್ಸ ಏನ್ ಮಾಡ್ತಿರೋದ್ ನೀವು
ನಾ ಕೆಲ್ಸಾ ಈ ಸಿಕ್ತ್ರೆ ಇಲ್ಲೇ ಹೋಗ್ತವಿ ಇಲ್ಲಾಂದ್ರೆ ತಿರ್ಗ
ಹ್ಮ್
ಇನ್ನು ಸ್ಟಾರ್ಟ್ ಆಗಿಲ್ಲ.
ಹ್ಮ್
ಅದೇ ಸಿಕ್ರೆ ಹೋಗ್ತೀವಿ ಇಲ್ಲ ಅಂದ್ರೆ ಇಲ್ಲ.
ಮತ್ತ ಏನ್ ಕಾಲೇಜ್ ಡೈರೆಕ್ಟ.
ಹ್ಮ್ ಡೇ ಇದದ ಮಾಡಿದ ಇನ್ನು ಸ್ಟಾರ್ಟ್ ಆಗಿಲ್ಲ.
ಹ್ಮ್ ಹ್ಮ ಅದೇ ಡೈರೆಕ್ಟ್ ಮಾಡಿರ ನ ಏನು ಓದ್ತಿರಾ ಈಗ.
ಡೈರೆಕ್ಟ್ ಮಾಡಬೇಕಂದ್ ಮಾಡಿನ ಇನ್ನ ಏನ ಆಗುತ್ತ.
ಹ್ಮ್.
ಹೋಗ್ಬೇಕಿಲ್ಲ ಡೈರೆಕ್ಟ್ ಮಾಡ್ಬೇಕು
ಮತ್ತೆ ಪಾಸ್ ಫ್ರೀ ಅಂತ ಹೇಳ್ಯಾರ ಆಗ್ಯಾವ ಇಲ್ಲ.
ಇನ್ನೇ ಇನ್ನೊಂದ ತಿಂಗ
ಹ್ಮ
ಹ್ಮ್
ಈಗ ಅರ್ಜಿ ತಗೋ ವಲ್ವು ಈಗ ಹಾಕಕ್ ಪ್ರಯತ್ನ ಮಾಡಿದ್ರ ಅರ್ಜಿ ತಗೋ ವಲ್ವು.
ಹ್ಮ್ ತೊಗತಾ ಇಲ್ಲ ಅಂತ ಹೇಕೆ ನಾವು ಹೋಗಿದ್ದೀವಿ ನಿನ್ನೆ.
ಹಾ ಹಾ
ಅರ್ಜಿ ತಗೊಂಡಿಲ್ಲ.
ನೀವ ಬಿ ಸಿ ಕ್ಯಾಟಗಿರಿ ಅನ ಎಸ್ ಸಿ ಎಸ್ ಟಿ ನಾ.
ಓ ಬಿ ಸಿ.
ಹ್ಮ ಇಂತ ನಿಮಗೂ ಅಮೌಂಟ್ ಜಾಸ್ತಿ ಇದೆ ಪಾಸಿಗೆ ನಿಮಗೂ ಪಾಸ್ ಮಾಡ್ಸಕ್ ಅಮೌಂಟ್ ಜಾಸ್ತಿ ಆಗ್ತದ ಅಂತೀನಿ. ಅಮೌಂಟ್ ರೊಕ್ಕ ಪಾಸ್ ಮಾಡಕ್ ಜಾಸ್ತಿ ಆಗ್ತದ ಅಂತ ನಾ ಅಂತೀನಿ ನೋಡ್.
ಹ್ಮ್ ಜಾಸ್ತಿ ಜಾಸ್ತಿ.
ಎ ಸಿ ಎಸ್ಟಿಗಿ ನೂರ ಐವತ್ತು.
ಹ್ಮ್ ಅದ್ಕ ಹೋಗಿ ಇಷ್ಟೇನೆ.
ಹ್ಮ್ ಹೊಲ ಅದಿಲ್ಲ ನಿಮ್ದು.
ಹ್ಮ ಐತೆ.
ಎಷ್ಟು ಎಕ್ರೆ ಆದ.
ಮತ್ತೆ ಒಂದು ಆರು ಆರು ಒಂದ ಏಳ ಎಕರೆ ಐತೆ.
ಹ್ಮ್ ಎಷ್ಟು ಮಂದಿ ಅಣ್ಣತಮ್ಮಂದಿರು.
ಹ್ಮ ಎಸ್ಟು ಮಂದಿನ ನಾವ ನಮ್ಮ ಅಪ್ಪನೋರ.
ನಿಮ್ ಅಪ್ಪದೂರು
ನಮ್ ಅಪ್ಪದೋರು ಆರು ಮಂದಿ.
ಹ್ಮ್ ಆರು ಮಂದಿ ಅಂದ್ರ. ಮನುಷ್ಯಗ ಒಂದ್ವರಿ ಒಂದ್ವರೆ ಎಕರೆ ಒಂದ ಒಂದ್ ಎಕ್ರೆ ಹತ್ ಗುಂಟೆ ಬರ್ತೈತಿ.
ಹ್ಮ ಬರುತ್ತೆ.
ಅಂದ್ರೆ ನಿಮ್ ಅಪ್ಪ. ಹಾ ಹಾ ಈ ನೌಕರಿದೇ ತಗೊಂಡ್ರೆ ತಗಬೋದು.
ಹ್ಮ್
ನಾವ ಈಗ ಕೆಲ್ಸಕ್ ಹೋಗ್ ಬೇಕು ನಮ್ದು ಈಗ ಡಿಗ್ರಿ ಕಂಪ್ಲೀಟ್ ಆಗ್ಯದ.
ಹ್ಮ ಹ್ಮ
ಈ ಬಿ ಎಡ್ ಮಾಡಿದ್ದೀವಿ.
ಹ್ಮ್ ಸೇಮ್ ನೀವು.
ಹ ಇಲ್ಲ ನಿಮ್ದು ಡಿ ಎಡ್ ಆಯ್ತಾ ನಮ್ದದು ಬಿ ಎಡ್.
ಹೌದಲ್ಲಾ ನಮ್ ನಿನ್ನ
ಹ್ಮ್ ಹ್ಮ್ ನಾವು ಬಿ ಬಿ ಅಂದ ಬಿ ಎಡ್ ಅಂದ್ರೆ ಡಿಗ್ರಿ ಮುಗಿದ್ ಮ್ಯಾಗ ಬರತ್ತೆ. ಡಿ ಏಡ್ ಅಂದ್ರೆ ಪೀ ಯು ಸಿ ಮುಗ್ಯನ ಬರ್ತದ.
ಹೂ ಪಿಯುಸಿ ಹೋಗೆತ
ಹೂ ನಾ ಈಗ ಬೀಯಡತಿ ಎರಡ್ ಎರಡು ತಿಂಗಳ ರಜೆ ಕೊಟ್ಟರ ಓಸು ಕಾಲೇಜ್ಗಳು ಹಂಗಾಗಿ ನಾವ ಊರ್ ಕಡೆಗೆ ಬಂದಿದ್ದೀವಿ.
ಹೌದಾ ನೀ ಅಪ್ಪರ ಏನ್ ಮಾಡ್ತರ?
ಅದ ಫಾರ್ಮರ್ ರೈತ್ರ.
ಹೌದಾ?
ಹು ನಮ್ದ ಒಂದು ಏಳು ಎಂಟೇ ಎಕರೆ ಹೊಲ ಐತಿ.
ಹೂ
ಹ ನಾ ಇಬ್ಬರ ಅಣ್ಣ ತಮ್ಮರ್ ಅದಿವಿ ನಾವು.
ಹೂ ವಿಷ ಏಕೆ ಹೊಲ?
ಐದ ಏಳ ಎಕರೆ.
ಇಲ್ಲ ಏಳ ಎಕರೆ ಐತ ಹೆಚ್ಚಗಿ ಇಲ್ಲ
ಹೂ ಹೂ
ನಿಮ್ಮಪ್ಪ ನಿಮ್ಮ ಅಪ್ಪ ಅಷ್ಟ ಎಷ್ಟು ಜನ
ನಮ್ಮ ಅಪ್ಪಗ ಮೂರ್ ಜನಾ ಆ ಎಲ್ಲಾರ ಪಾಲ್ ಪಾಲ ಪಾಲ ಮಾಡ್ಕೊಂಡ್ವಿ ಹೊಲದ ಒಳಗ
ಹೂ
ಏ ನಮ್ಮ ಅಪ್ಪನ ಕವ್ವಂದ್ರಿಗೀ ಹುರಗಿ ನಾಕ ನಾಕ ಎಕರೆ ಅದಾ ನಮ್ಮ ಅಪ್ಪಗ ಅಯ್ಯ ಆರ ಎಕರೆ ಅಂದ್ರ ಆ ನಮ್ಮ ಅಮ್ಮ ನಮ್ಮ ಅವ್ವನ ತವರ ಮನೆ ಅವರ ಎರಡ್ ಎಕ್ರೆ ಕೊಟ್ರ.
ಹ ಹ
ಹೂ ಎಲ್ಲಿರೋದ ಈಗ ನೀ.
ನಾವ ಇಲ್ಲಿ ಬೆಂಗ್ಳೂರ್ ಸೈಡ್ ಇದವಿ.
ಹೂ ಹೂ
ನಾವೆಲ್ಲ ಹೊಲಾದಾಗ ಗಿಲದಾಗ ಮಾಡಲ್ಲಲ್ಲ ನಮ್ಮ ಚಿಕ್ಕಪ್ಪ ಅವರ ಮಾಡ್ತಾರೆ.
ಬೆಂಗಳೂರಾಗ ಯಾವ್ ಏರಿಯಾ?
ಜಳವಡಿ ಕ್ರಾಸ್
ಹೌದ ಏನ್?
ಇಲ್ಲಿಗೆ?
ಜಾಳ ಹಳ್ಳಿ ಕಾರ್ಸ್ ನ್ಯಾಗ ನಮ್ಮ ಕೂಡ ಇದ್ದಾರ ಅವ್ರು ಗೊತ್ತ.
ಯಾರು?
ರಮೇಶ್ ಅಂತ.
ಯಾ ರಮೇಶ್?
ನಿನ್ ಕೂನರ್ಲ್ಲ ಇರ್ಲಿಕ್ ಬಿಡ ಅವ್ರು ಅಲ್ಲೇ? ಅಲ್ಲೇ ಜಲ ಹಳ್ಳಿ ಕಾರ್ಸ್ ಗೇ ಇದ್ದಾರ ಅವರು. ನೋಡಿರ ನೋಡಿಲ್ಲ ನೀವು.
ಲಾಸ್ಟ್ ನಂಬರ್.
ಲಾಸ್ಟ ನಂಬರ್?
ಹೂ
ತರ್ಟಿ ಟು ಮೂವತ್ತೆರಡೇನೆ ಎಷ್ಟ ಐತಿ.
ಹೌನಂದಾ ನನೋಡಿದಿವಿ ಬಿಡಿ.
ಹಾ ಹಾ ಗೊತ್ತಾಯ್ತಲ್ಲ ಈಗ.
ಹ್ಮ್ ಹ್ಮ್ ಇವ್ನ್ ಇರೋದು ಕ್ಲಾಸ್ ನಂಬರ್ ಅಲ್ಲಾ ಎಂಟನೇ ಮೖಲಿ ಹತ್ರ.
ಹ ಹಾ ಹಾ ಇಲ್ಲ ಅವ್ರು ಅವ್ನು ಏನ್ ಕೆಲ್ಸ ಮಾಡ್ತವ್ನೆ.
ಅವ್ನ ಎಲ್ಲೇ ಹೋಗ್ತಾನ್ ಅಂತಂದ ಏನ್ ಮಾಡ್ತಾ ನೊ ಎನೊ ಗೊತ್ತಿಲ್ಲ.
ಗೊತ್ತಿಲ್ವಾ.
ಹ್ಮ್ ಜಾಸ್ತಿ ವಿ ಇವಾಗ ಸಿಗಲ್ಲ ಅವಾಗ್
ಇಲ್ಲ ನೀವು ಎಲ್ಲೇನ ಟೂರ್ ಗೀರು ಹೋಗಿದ್ದೀರಾ ನೀವು.
ನಾವು ಸ್ಟುರು ಹೋಗಿದ್ದೀವಿ ಟೆಂತ್ ಇದ್ದಾಗ.
ಟಿಂತ್ ಇದ್ದಾಗ ಯಾವೆವ್ ಪ್ಲೇಸ್ಗೆ ಹೋಗಿದಿರ.
ದಾಂಡೆಲ್ಲಿ
ತಾಂಡೇಲಿ ಹೋಗಿದ್ದೀರಾ.
ಹ್ಮ್
ಮಸ್ತ್ ಅಲ ಅಲ್ಲಿ.
ಹ್ಮ್ ಚೆನ್ನಾಗಿರುತ್ತೆ ವೆ
ಇಲ್ಲ ಅಲ್ಲು ಆ ಅಂದ್ರ ಅಲ್ಲಿ ಮಸಳೆ ಗಿಸಳೆ ಇದಾವಂತ ಇದಾವ.
ಇಲ್ಲ ಮಸಳೆ ಇಲ್ಲ.
ಅಂದ್ರ ಮತ್ ಅಷ್ಟು ಜನ ಒಂದ್ ದಿಸ್ ಮಂದಿ ನಾ ಕೇಳಿದ್ರಿ. ಕೇಳ್ತಾರೆ ಗತ್ತು ಇನ್ಸ್ಟಾಗ್ರಾಮ್ದಾಗ ಅದ್ರ ದಾಗ ಬರ್ತ ಬರ್ತಿರ್ತವ ಅದ್ರು ಸಲುಕಾಗಿ.
ಇಲ್ಲ ಫೇಕ್ ಇಲ್ಲ ಫೇಕು.
ಹ್ಮ್ ಅಂದ್ರೆ ಅಲ್ಲಿ ಪೀಸ್ ಎಷ್ಟ ತಗೊಂತರೆ ಫಸ್ಟಿಗ್ ಕರ್ಕೊಂಡ್.
ಫಸ್ಟ್ ಪೀಸಾ.
ಹಾ ಫಸ್ಟ್ ಗೀಗ ಅಲ್ಲಿ ಕರ್ಕೊಂತಾರಲ್ಲ ನಿಮ್ಗ.
ಎಂಟರ್ಫೇಸ್ ಎಷ್ಟೋ ಐನೂರೆನ ಎಷ್ಟ ಐತೆ.
ತುಂಬಾ ಕಡಿಮೆ ಆಯ್ತು ನಾವ್ ಮೊನ್ನೆ ಹೋಗಿದ್ವಲ್ಲಾ.
ಹ್ಮ್
ಅವಾಗ ನಮ್ಗ ಹದ್ನೈದುನೂರು ರೂಪಾಯ್ ತೊಗೊಂಡಿದ್ದಾರೆ.
ನಾವು ಟೆಂತ ಟೆಂತ್ ಇದಾವಿ.
ಹಾ ಹಂಗಿದ್ರೆ ಈಗ ಯಾ ಮೂರ್ ವರ್ಷದ್ ಹಿಂದೆ ನೀವ್ ಓದಿದ್ದು.
ಹ್ಮ್
ಹ್ಮ್ ಹ್ಮ್ ಪ್ರೈಮರಿಲ್ ಕಲ್ತಿದ್ರ.
ಪ್ರೈಮರಿ ಇಲ್ಲಿ ನಮಸ್ಕೂ ಊರ್ ಹತ್ರ.
ಹಾ ಹಾ
ಹೈ ಸ್ಕೂಲ್ ಅಲ್ಲಿ ಪ್ರೈವೇಟ್
ಇಲ್ಲ ನಿಮ್ಗ ಫ್ರೆಂಡ್ಸ್ ಗಿಂಡ್ಸ್ ಇದರಾ.
ಎಲ್ಲಿ
ಎಲ್ಲಿ ಊರಲ್ಲಿ
ಹ್ಮ್ ಇದಾರೆ ಜಾಸ್ತಿ ಜನ.
ಜಾಸ್ತಿ ಜನ ಅನ್ನಕೆ ನಾಲ್ಕೈದು ಮಂದಿ ಇದ್ದಿರ್ಬೋದು.
ಹ ಇದಾರೆ ಒಂದ್ ಐದಾರ್ ಜನ ಇ
ಅವ್ರ ಏನ್ ಕೆಲ್ಸ ಮಾಡ್ತಾರೆ.
ಇವಾಗ
ಹ್ಮ್ ಇವಾಗ ಏನ್ ಕೆಲ್ಸ ಮಾಡ್ತಾರೆ.
ಹ ಅವ್ನು ಅವನು ಓದ್ತವ್ನೆ ಇಬ್ರು ಓದ್ತವ್ರೆ ಇಬ್ರು ಏನ ಒಕ್ಕಲ್ತನ ಅಂತ ಮಾಡ್ತವ್ರೆ.
ಹಾ ಹಾ ಫಾರ್ಮರ್ ಹಂಗಿತ್ತ ಅಂದ್ರೆ.
ಹ್ಮ್
ಅಂದ್ರೆ ಫಾರ್ಮರ್ದಾಗನು ಜಾಸ್ತಿ ಲಾಭ ಐತಿ
ಇವಾಗಲ್ಲಿ ಲಾಭ ಏನ್ ಬೆಳೆ ಸಿಗ್ತ ಇಲ್ಲ ಅಂತೆ
ಏ್ ಬೆಲೆನುಸಿಗತ ಇಲ್ಲ ಅಂದ್ರರುನು ಅಲ್ಲಿ ಬೆಲೆ ಸಿಕ್ಕ್ರ ಮಾತ್ರ ಸಕ್ಕತ್ ಲಾಭ ಐತಿ ನಾವೇನು ಈಗ ದುಡಿತೇವೆಲ್ಲ ಎಲ್ಲಾ ಹದ್ನದು ಸಾವಿರ ಇಪ್ಪತ್ ಸಾವಿರಕ್ಕ ಅದ್ರಕಿನ ಜಾಸ್ತಿ ಲಾಭೈತ ಅಲ್ಲಿ ಒಂದ್ ಆರ್ ತಿಂಗಳು ತಡದ್ರೆ ಸಾಕು ಎರಡುಎರಡು ಲಕ್ಷ ಬರ್ತವೆ ಕೈಯಲ್ಲಿ
ಹ್ಮ್ ಬರುತ್
ಹ್ಮ್ ಅಂದ್ರೆ ಪಾಡಲ್ಲ
ಹ್ಮ್ ಬಾಳ ಅಂದ್ರೂ ಸಿಗ್ತ ಸಿಗ್ಕ್
ಹ್ಮ್ ಸ ಸಿಗ್ತದಾ ಅಂದ್ರೆ ಒಂದೊಂದ್ ಬೆಳೆಗೆ ಲಾಭ ಸಿಗ್ತೆ ಒಂದೊಂದ್ ಬೆಳಗಿಲ್ಲ
ಹ್ಮ್ ಇಷ್ಟೇ ಇನ್ನೇನು
ನಿಮ್ದು ಮನೆಗನ್ ಯ್ದ
ಹ್ಮ ಇದೆ
ಬೆಂಗಳೂರಲ್ಲಿ ಓನ್ ನಿಮ್ದೇ ಆಯ್ತಾ
ಹನ ಇಲ್ಲ ಬಾಡಿಗೆ
ಎಷ್ಟು ಕಟ್ಟದಾವಡಿ ಕಟ್ಟದ ತಿಂಗಳ ಬಾಡಿಗೆ
ಮೂ ಮೂ ನಾಲ್ಕು ಸಾವಿರ
ನಾಲ್ಕ್ ಸಾವಿರ
ಹ್ಮ್
ಒಮ್ಮತ್ ಜಾಸ್ತಿ ಆಗಲ್ವಾ
ಹ್ಮ ಅಷ್ಟೇ ಇರೋದಲ್ಲಿ
ಹ್ಮ್ ಹ್ಮ ಹ್ಮ್ ಹಂಗಾದ್ರೆ ಈ ಕಡೆ ನಮ್ಮ ಬಳ್ಳಾರಿ ಸೈಡ್ ತುಂಬಾ ಕಡಿಮೆ ಬಾಡಿಗೆ ರೂಮ್ಗಳು ನಂಬಲ್ಲಿ ಏನಿಲ್ಲ ಅಂದ್ರೆ ಹದ್ದುನೂರು ಅದೇ ಎರಡ್ ಸಾವಿರ ಜಾಸ್ತಿ ಆಯ್ತು
ಈ ಬೆಂಗ್ಗಳೂರು ಸಿಟಿ ಒಂದ್ ಸಿಟಿ ಅದು
ಹ್ಮ್ ಹಂಗಾದ್ರ ಬೆಂಗ್ಳೂರ್ ತುಂಬಾ ದೊಡ್ಡದ ಅದಲ್ಲ ಜಾಸ್ತಿ ಇದ್ರೆ ಇರ್ಬೋದು ಇಲ್ಲಿ ಈ ಸೈಡ್ ಹಂಪಿ ಗಿಂಪಿ ಮಸ್ತ್ ಚೆನ್ನಾಗಿದಾವ ಇಲ್ಲಿ ಅಂದ್ರ ನಿಮ ಅಲ್ಲಿ ನೀವು ದಾಂಡೇಲಿ ಹೋಗಿದ್ರಲ್ಲ ಅದು ಯಾವ ನದಿ ನದಿ ಗೊತ್ತ ಅದು
ನಜಿ ಯಾವ್ದ ಐ್ತಪ್ಪ ನಾವು ಅಷ್ಟು ಕೇರ್ ಇದ್ದಿಲ್ಲ ಅವಾಗೆಲ್ಲ ಸುಮ್ನೆ ಎಗರಾಡದಷ್ಟೇ ಆಯ್ತು
ಸ್ವಲ್ಪ ಸ್ಕೂಲ್ ವ ಅಂದಾಗ ಹೋಗಿದ್ದೀರಾ
ಹ್ಞೂ ವನ್
ಹ್ಮ್ ಪೀಸ್ ಎಷ್ಟು ತಗೊಂಡಿದ್ರು
ನಂಗ
ಹ್ಮ್ ನಿಮ್ಗೆಲ್ಲಿ ಸ್ಕೂಲ್ಲಸ್ಕೂಲ್ದಾಗ ಕರ್ಕೊಂಡ್ ಹೋಗಿದ್ರಲ್ಲ ಟ್ರಿಪ್
ಎರಡು
ಎರಡು ಎರಡ್ ಸಾವಿರ
ಹ್ಮ್ ಎರಡುವರೆ ಸಾರತದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗಾದ್ರೆ ನೀವು ಚೆನ್ನಾಗಿ ನೋಡಿದ್ರಿ ಅಂತರ್ತ ಎಲ್ಲಾ ಟೂರ್ಗಳು ಪ್ಲೇಸ್ಗಳು ಹ್ಮ್ ಹ್ಮ್ ಹ್ಮ್ ಹ ದಾಂಡೆಲು ಒಂದೇ ನೋಡಿದ್ರ ಹ ಹಾ ಮೂರು ದಿನದಾಗ ಏನೇನ್ ತೋರ್ರಿಸಿದಿದ್ದಾರೆ
ಉಡುಪಿ
ಹಾ
ಮತ್ತೆನ್ ಇಲ್ಲ ಆ ಕಡಲ್ಲ ಇದ ಯ ಯಾವ್ದಕ್ಕ ಹೋಗಿದ್ ನೆನ್ಪಿಲ್ಲ ಮೂರ್ ವರ್ಷ ಆಯ್ತು
ಹಾ ಹ ಊಟ ಆಯ್ತಾ
ಹನ್ನೆಲ್ಲ
ಹ್ಮ್ ಅಂತ ನಮ್ಮ್ ಮನೇಲಿ ಊಟ ಮಾಡಕ್ ಕರ್ತಿದಿದ್ದಾರೆ ಹೋಗಿ ಉಂಂಡ್ ಬರ್ಲ
ಹ್ಮ್
ಹ್ಮ್
ಅಲಲಿ